ನಮಸ್ಕಾರ ಇದ್ದೀರಾ ಅಂತೂ ಸ್ವಲ್ಪ ಅಂತೂ ಹ್ಮ. ಹಾ. ಅಂದ್ರೆ ಜಲತಾಣದನ್ನ ಇನ್ನು. ಅಂತರ್ಜಲದ್ದು ಸ್ವಲ್ಪಸ ಅಂದ್ರೆ ಸಮಸ್ಯೆ ಇತ್ತು. ಅದಕ್ ದಕೋಸ್ಕರ ಅದು ಏನೋ ಅಂದ್ರೆ ಕರೆ ಇದಾಗೋದಕ್ ಸ್ವಲ್ ಹಾ.
ಪರವಾಗಿಲ್ಲ, ಪರವಾಗಿಲ್ಲ, ಪರವಾಗಿಲ್ಲ, ಸಂದೇಹವಿಲ್ಲ ನಿಮ್ದು ಊಟ ಆಯ್ತಾ.
ಹಾ ಆಯ್ತು ನಿಮ್ದು.
ನಾನು ಒಂದ್ ಇವ್ಗ ತಾನೇ ಮಾಡ್ದೆ.
ಹ.
ಹಾಗೆ ಸುಮ್ಮ್ನೆ ಸ್ವಲ್ಪ ಯಾಕೋ. ಅಂದ್ರೆ ನಮ್ಮ
ಹಾ.
ನೀನು ಮಾಂಸಾಹಾರ ತಿಂದ ತಕ್ಷಣ ಎಲೆ ಅಡಕೋ ಎಲೆ ಅಡಿಕೆ ಹಾಕು ಒಂದು, ಒಂಥರ ರೂಡಿ ಇಲ್ಲಿ ನಂಗೆ ಸ್ವಲ್ಪ.
ಹ್ಮ ಹ್ಮ.
ಅದು ಹಾಕ್ಕೋಳ್ಳೋದಿಕ್ಕೆ ನಂಗೆ ಸ್ವಲ್ಪ ಬೇಬ ಕಿತ್ಕೊಂಡ ಬಂದಂಗಾಯ್ತು ಅದಕ್ಕೆ ಸ್ವಲ್ಪ ಗಾಳಿಗ ಬಂದಿದೀನಿ.
ಹ್ಮ ಅನ್ ಭಾಸ ರೇನು ಇವತ್ತು ಏನ್ ಮಾಡಿದಾರೆ.
ಅಂದ್ರೆ ನಮ್ಮ ಮನೇಲಿ ಕೋಳಿ ಸಾರ ಮಾಡಿದ್ರು.
ಹ್ಮ.
ಅದಕ್ಕೆ ಸ್ವಲ್ಪ ತಿಂದೆ ಅಂದ್ರೆ ಹಳ್ಳಿಗಳಡೆ ಗೊತ್ತಲ್ವಾ ನಿಮ್ಗು ನಿಮ್ಗ ಉಂಟಾ ನಮ್ಮ ಕಡೆ ಹಾಗೆ ಮಂಮ್ಸಹಾರಿ ಈವಾಗ ಜಾತ್ರೆಗಳ ಹೋಗ್ತೀವಲ್ಲಾ.
ಹಾ
ಅಲ್ಲೆಲ್ಲ ಮಾಂಸಾಹಾರಿ ತಿಂದ ತಕ್ಷಣ ತಾಂಬು ತಂಬುಳ ಅಂತಾಳ ಅದೆನು.
ಹ ಗೊತ್ತು ಗೊತ್ತು ಅಂದ್ರೆ ಅದು ಅಂದ್ರೆ ಇವಾಗ ಹಾ ಅಂದ್ರೆ ಇದು ಆತರ ಎಲ್ಲಾ ತಿಂದು ತುಂಬಾ ದೂರ ಆ ಪ್ರಯಾಣ ಎಲ್ಲ ಮಾಡ್ಬಾರ್ದು ಅಂತಾರೆ ಅದಕ್ಕೋಸ್ಕರ ಅದು ರದ್ದಲ್ಲ ಮತ್ತೆ ಆಮೇಲೆ ಅದನ್ನ ತಿಂದು ಬರೀ ಬಾಯಲ್ಲಿ ಹಂಗೆ ಇರಬಾರ್ದು. ಒಂದ ಸಕ್ಕರೆ ಇಲ್ಲ ಅಂದ್ರೆ ಆತರ ಹ
ಹಾ ಹಂಗೆ ಆಥರ ನಮ್ಗು ಅದು ಹಾಕೊಂಡಿದ್ದಕ್ಕೆ ಅದರಲ್ಲಿ ಸುನ್ನ ಇರುತ್ತಲ್ಲಾ ಆದ್ರೂ ವದು ಅದು ಹೆ ಹೆಚ್ಚು ಕಲ್ ಕ್ಯಾಲ್ಸಿಯಮಂ ಹೊಂದಿರುತ್ತದೆ ಅದಕ್ಕೆ ಸ್ವಲ್ಪ ಶೆಕೆ ಕ್ಂಬಂದು ಹಾಗೇ ಸ್ವಲ್ಪ ಗಾಳಿಗ ಬಂದೆ ಇವಾಗ ಸರಿ ಹೋಯ್
ಹ್ಮ ಹ್ಮ.
ಹ್ಮ ಮತ್ತೆ ಹೆಂತಾ ಸಮಾಚಾರ ನೀವೇನ ತಿಂದ್ರೀ.
ನಾನು ಅದೇ ಆಗ್ಲೇ ಹೇಳ್ತಲ್ಲ ಏನ್ ತಿಂದೆ ಅಂತಂದ್ರೆ ಚಪಾತಿ. ಹ್ಮ ಬೆಂಡೆಕಾಯಿ ಪಲ್ಯ ಅ ಅದು ಮಜ್ಜಿಗೆ ಸಂ ಮಜ್ಜಿಗೆ ಸಾರು.
ಮಜ್ಜಿಗೆ ಸಾರ ಅದೇನು ನಾನ ಇವಾಗ ಇವಾಗೆ ಕೇಳ್ತಾ ಇದೀನಿ ಹೆಂಗ್ ಮಾಡ್ತೀರ ಅದು ನೀವು.
ಏನಿಲ್ಲ ಮಜ್ಜಿಗೆ ಇರುತ್ತಲ್ಲಾ ಅದನ್ನ ಮೊಸರು ಇರುತ್ತಲ್ಲಾ ಮೊಸರನ ಪುಲ್ ಫುಲ್ಲು ತಿಳಿಯಾಗ ಮಾಡ್ಕೊಂಡು. ಅದಕ್ಕ ಒಗ್ಗರಣೆ ಹಾಕಳೋದಷ್ಟೇ ಹ್ಮ ಹೌದ.
ಸರಿ ಸರಿ.
ಹ್ಮ.
ಬಾರಿ ಅಂದ್ರೆ ನನ್ಗ ಅಂದ್ರೆ ಕೇಳಿದೀನಿ ಇಲ್ಲಿವರೆಗೂ. ಮನೇಲಿ ಹೆಂಗ ಮಾಡ್ತಿರ ಅಂತ ಗೊತ್ತಿಲ್ಲ ಅದಕ್ಕೆ ಕೇಳ್ದೆ.
ಹೌದ. ಏನಿಲ್ಲ ಅವಾಗ ಅವಾಗ ಒಂಥರ ಅದೇನ ಕಾಯಿ ಬರ್ತಿತ್ತಲ್ಲ.
ಹ್ಮ.
ಮಳೆ ಕಾಲದಲ್ಲೆಲ್ಲ ಮಜ್ಜಿಗೆ ಕಾಯಿ ಇವಾಗ ಅಂದ್ರೆ ಕೆಲವೊಂದ ಕಡೆ ಎಲ್ಲಾ ಮಾರಕ್ ಕ್ಕು ಇಡ್ಕೊಂಡಿರ್ತಾರೆ ಕೆಲವೊಂದ ಕಾಡಲ್ಲಿ ತುಂಬಾ ಸಿಗುತ್ತೆ ಇದು. ಆ ಕಾಯಿ ಆ ಕಾಯಿನು ತಂದು ಮಾಡ್ತಾ ಇದ್ರು ಅಂತ ಕೇಳಿದ್ದೆ. ಅಂದ್ರೆ ಈ ಇವಾಗ ಹಂಗೇನಿಲ್ಲ ಇವಾಗ. ಸ ಅದು ಮೊಸರು ಸಿಗುತ್ತಲ್ಲ ಅದನ್ನೇ ತಗೊಂಬಂದು ಅದನ್ನೇ ತಿಳಿಯಾಗ ಮಾಡ್ಕೊಂಡ ಅದಕ್ಕೆ ಒಗ್ಗರಣೆ ಹಾಕೊಂತಾರ ಅಷ್ಟೇ.
ಆ ಸರಿ ಸರಿ ಸರಿ. ಮತ್ತೆ ಏನ್ ಸಮಾಚಾರ ಮತ್ತೆ ನೀವ ಎಲ್ಲಾದ್ರೂ ಹೋಗಿದರಾ. ನೀವು ಎಲ್ಲಾದ್ರು ಹೋಗಿದ್ರ ನೀ ಎಲ್ಲ ಸ್ಥಳಗಳ ಭೇಟಿ ನೀಡಿದ್ರಾ ಅಂಬಿ.
ಹ್ಮ್ ಹೋಗ್ ಬಂದ್ವಿ ಚೆನ್ನಾಗ್ ಅನ್ಸ್ತು ಅಂದ್ರೆ ದೇವಸ್ಥನಾ ದೇವಸ್ಥಾನ ಆ ಒಂದ್ ದಿನ ಪೂರ್ತಿ ನೋಡೋಂತ ದೇವಸ್ಥಾನ. ಹ್ಮ್ ಅಲ್ಲಲ್ಲೇ ಅಂದ್ರೆ ಅಲ್ಲೇ ಇವಾಗ ಆಟೋ ಎಲ್ಲಾ ಇರುತ್ತೆ. ಅಲ್ಲೇ ನಾವು ಸ್ವಲ್ಪ. ಆಹ ದುಡ್ಡು ಕೊಟ್ರೆ ಅಲ್ಲಿ ಹತ್ತತ್ರ ಇರೋಂತ. ಸ್ಥಳುಗಳನ್ನ ಎಲ್ಲ ತೋರ್ಸ್ತಾರೆ. ಹ್ಮ್ ಚೆನ್ನಾಗಿತ್ತು ಇತ್ತು ಒಂದು ಕಾಡ್ ಮಧ್ಯೆ. ಒಂದು ಸುಂದರವಾದ ವಾತಾವರಣ ಆಹ ಅಂದ್ರೆ ವಿಶೇಷ. ಪದವಂತ ಒಂದ ಏನು. ಅನುಭವ.
ಸರಿ ಸರಿ ಹೆಂಗೋ ಹೆಂಗೋ ಒಂಥರ ಮನಸ್ಸ ಸಂತೋಷವನ್ನು ಉಂಟು ಮಾಡುವಸರ ಸಮಯ ಕಳದಿದ್ದೀರಡ್ತಾ ಇದು.
ಹೌ.
ಹಾ.
ಹ್ಮ್
ಅ ಹಾಗೆ ನಾವು ಇತ್ತೀಚಿಗೆ ಎಲ್ಗೂ ಭೇಟಿ ನೀಡಿಲ್ಲ ಹ್ಮ್. ಅಂದ್ರೆ ಒಂದು ತಿಂಗಿಣ ಅಷ್ಟೇ ನಾವು ಒಂದು ತಿರುಮಳ ದೇವಸ್ಥಾನಕ್ಕೆ ಹೋಗಿದ್ವಿ.
ಹಾ
ಅಂದ್ರೆ ಅದು ನನಗೆ ಒಂದ್ಸರ ತುಂಬಾ ನಂಬಿಕೆ ನಂಬಿಕೆ ಜಾಸ್ತಿ. ಕೊಟ್ಟಂತ ಜನ ಹೋಗ್ತಾರೆ. ರಲ್ಲಿ ಗೊತ್ತುಟ ನಿಮ್ಗೆ.
ತುಂಬಾ ತುಂಬಾ ಜನ ನೆನೆಸ್ತಾರೆ ಆ ದೇವ್ರನ್ನ ಹ್ಮ್.
ಹೌದು ಅದೇನು ದೊಡ್ಡವರು ಹೇಳ್ತಾರೆ. ಆಗಿದ್ದೆಲ್ಲ ಆಗಲಿ ಗೋವಿಂದನ ದಯೆ ಒಂದು ಇರಲಿ ಅಂತ. ಆ ಮಾತಂತೂ ನನಗೆ ತುಂಬಾ ಇಷ್ಟ ಆಯ್ತು ನಿಜ ಅಂದ್ರೆ.
ಹೌದು ಇಷ್ಟು ಚೆನ್ನಾಗಿ ಒಂತರ. ಚೆನ್ನಾಗಯ್ತಲ್ಲ ಒಂಥರ ಇವಕ್ಕೆ ಇವಾಗ ಅಂದ್ರೆ. ಇದೇ ಮೊದಲ್ನೇ ಸರಿ ಆತರ ಕೇಳಿದ್ದು ಆಗಿದ್ದ ಗಗಳಿ ಗೋವಿಂದನ ದಯೆಯಿದೆ.
ದಾಯೆ ಒಂದು ಇರಲಿ ಅಂದರೆ ನಮಗೆ ಆ ಗೋವಿಂದನ ದಯೆ ಅನ್ನೋದು. ಇದ್ರೆ ಅದು ಏನಾದ್ರು ಹಾಗಲಿ ಬಿಡಿ ಹೌದು.
ಜೀವನದಲ್ಲಿ ಎಂತ ಕಷ್ಟ ಬಂದರು ಎದುರ್ಸ್ತೀವಿ ಅದ್ರ ಅದನ್.
ನೀವು ನಂಬಿತಿರೋ ಇಲ್ವೋ. ನನಗೆ ಆರಂಭದಲ್ಲಿ ಮೊದಲ ಮೊದಲದಲ್ಲಿ. ನನಗೆ ಆ ಗೋವಿಂದನ ಮೇಲೆ ನಂಬಿಕೆ ಅನ್ನೋದು ಇರ್ಲಿಲ್ಲ ಹೆಂಗ. ಎಲ್ರೂ ಹೇಳ್ತಿದ್ರು ಅಂದ್ರೆ. ಅವರು ಅದೇವು ಬಡ್ಡಿ ಬಡ್ಡಿ ಕಿತ್ಕೊಂತಾರದ್ದ ನಮ್ಮತ್ರ ಕಾಸು. ಹಂಗೆ ಅದೆಲ್ಲ ದೇವರು ನನಗೆ ಮನಸ್ಸಿನಲ್ಲೇ ಇವರು ದೇವರ ಅನ್ನೋ ಒಂದು ಭಾವನೆ ನನಗಿರ್ಲಿಲ್ಲ. ಆದ್ರೆ ನಾನು ಒಂದು ಸಲ ಹೋದೆ. ಅದು ಯಾವಾಗ ಮೂರು ವರ್ಷದ ಐದಾರು ವರ್ಷದ ಹಿಂದೆ ಹೋಗದೆ.
ಹ್ಮ್
ಅವಾಗ ನನಗೆ ಏನು ಈ ಜನ ಸಾಗರ ಅದು ಇದಂದ ನನ್ಗೆ ಇಷ್ಟಾನೇ ಆಗಿಲ್ಲ ಬಿಡಲ್ಲಿ. ಅಯ್ಯೋ ನನ್ಗ್ ಬರಬಾರ್ದು ನನಗ್ ಈ ತರ ಇಷ್ಟ ಆಗಲ್ಲ ತಂದೆ ಅಂತ ಹಿಂಗೆ. ಲೇ ದೇವರನ ಮೇಲೆ ನಂಗೆ ಗೌರವ ಇತ್ತು ಆದ್ರ ನಾ ನಂಬತಾ ಇರ್ಲಿಲ್ಲ ಅಷ್ಟೇ. ಅಂದ್ರೆ ನಾನ ಆವತ್ತ ಸರಿ ದೇವ್ರು ಕಾಣಿಸಸ್ಕೊಂಡಿಲ್ಲ ನಾ ನನ್ನ ದುರಹಂಕಾರಕ್ಕೆ ದೇವ್ರು ನನಗೆ ಕಾಣಸ್ಲ ಹೇಳಿ ಸುಮ್ನೆ.
ಹಾ ಅದಾದ್ಮೇಲೆ ಮತ್ತೆ ನಾವ ಹಿಂದಿರ್ಗಿ ಬಂದೆ. ಮತ್ತೆ ಅದ ಅ ಅದು ಆಳ ಹಂಗೆ ಹೋಗಿ ಬಂದ ನಂತರ ಮತ್ತೆ ಐ ಐದು ವರ್ಷಕ್ಕೆ ಹೋದ್ವಿ. ಅದು ಅದ ಇಂದಿನ ವರ್ಷ ಇಂದಿನ ವರ್ಷ. ಹೋಗಿದ್ದವ ನನಗೆ ಒ ಅಂದ್ರೆ ನಾನು ಆವತ್ತ ಹೋಗಿ ಬಂದಿಲಲ್ಲ ಅಯ್ ಅಂದ್ರೆ ಆ ಐದ ವರ್ಷದ ಹಿಂದೆ ಹೋಗಿ ಬರ್ಬೇಕಾರೇ ಆಲ್ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಏನು ಒಳ್ಳೆ ಕಾರ್ಯನ ನಡದಿಲ್ಲ. ಎಲ್ಲ ನಷ್ಟ ಏನ ಅಂತರ ಆದ್ರೆ ಹಿಂದಿನ ವರ್ಷ ಹೋದೆ ನನಗೆ ದೇವರು ಚೆನ್ನಾಗಿ ಅಂದ್ರೆ ನಾವು ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ರೂ ಹೋಗಿದ್ವಿ. ನಾನು ಬೆಟ್ಟ ಹತ್ಕೊಂಡ ಹೋದೆ ನಂಗೆ ಯಾವಾಗ ಒಂತರ ಅನುಭವ ಸಿಕ್ತು ಸ್ವಲ್ಪ ಅನುಭವ ಸಿಕ್ತು.
ಹಾ ಹಂಗೆ ಅಲ್ಲಿ ಇದ್ದಾರೆ ಅನ್ನು. ಹ ಮನ್ಸಿಗೆ ಅದು ಇದ್ದಾರೆ ಅಂತ ಅನ್ಸಿದೆ ನಿಮ್ಗೆ ಅಂತ ಹೇಳಿ.
ಅಂದ್ರೆ ನನ್ಗೇನೋ ಒಂಥರ ನನ್ನಲ್ಲಿ ನನಗೆ ಬದಲಾವಣೆ ಅಯ್ಯೋ ನ ಏನ ದೇವರು. ಅಂತ ಅಲ್ಲಿಗೆ ಹೋಗಿ ಮತ್ತೆ ದೇವರು ನೋಡಿ ತಸ್ಣೊಂತಾರ ಮನಸ್ಸಿಗೆ ತುಂಬಾ ಸಂತೋಷ ಆಗೋಯ್ತು ಆವಾ ಇಂದ ನೋಡ್ತೀನಿ ದಿನಾನು ಹೋಗಿ ಹೋಗದ ಹೋದ್ರು ನಂಗ ಸಾಲ್ತಾ ಇಲ್ಲ ಅವ್ರು ನ ದಿನ ನೋಡ್ಲಿಕ ನೋಡ್ಕೊಂಡು ಇದ್ದ ಬಿಡೋಣ ಅಷ್ಟೆ.
ಹೌದ ಅಲ್ಲೊಂದ ತರ ಸ್ವರ್ಗ ತರ ಅನ್ಸುತ್ತೆ ಅಲ್ಲಿಂದ
ಹೌದು. ಅದಕ್ಕೆ ನನ್ಗೆ ಆ ಆ ಹಿಂದಿನ ವರ್ಷ ಹೋದಾಗಿಂದನೂ ನಂಗೆ ತುಂಬಾ ನನ್ಗೆ ದೇವರಲ್ಲಿ ದೇವರಂದು ಅಂದ್ರೆ ಇದ್ರೆ ಆ ಗೋವಿಂದ ಮಾತ್ರ ಅದು ಬಿಟ್ರೆ ದೇವರನ್ನಮ ತೆನಿ ಆದ್ರೆ ನನ್ಗೆ ಅವರ ಆ ದೇವರ ಒಂದ ಕರುಣೆ ನಂಗ ತುಂಬಾ ಒಳ್ಳೇದಾಯ್ತು. ಮತ್ತೆ ನಾವು ಒಂದ ತಿಂಗಳ ಹಿಂದಷ್ಟೇ ಹೋಗಿದ್ವಿ ನಾವು ನಮ್ಮ ಸ್ನೇಹಿತರೊಡನೆ ಅವಾಗ ನಂಗ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಂದ್ರೆ ಜನ ಜ ಜನ ಜಾಸ್ ಇದ್ರು ಆದ್ರೂನು ನಾನ ದೇವರನ ಕಣ್ತುಂಬ ನೋಡ್ದ ನನ್ಗೆ ಅದಕ್ಕೆ ಅದಕ್ಕೆ ನಾ ಆ ದೇವ್ರ ಒಳ್ಳೆ ಪಾಠನೇ ಕಲ್ಸ
ಹಾ ಅಂದ್ರೆ ಹೊಸ ಹನುಭವ ಆಗಿದೆ. ಇದೇನು ನಂಬಿಕೆ ಬಂದಿದೆ ದೇವರ್ಮೆಲೆ ಹಾ
ಉದ ಹೌದು. ಅದಕ್ಕೆ ನಂಗೆ ಇವಾಗ ಒಂಥರ ಬೆಳಿಗ್ಗೆ ಎದ್ದಾಗ ಕೂತಾಗ ನಾನ ಏನೇ ಕೆಲ್ಸ ಕಾರ್ಯ. ಆರಂಭ ಮಾಡೋಕಿನ ಮುಂಚೆ ಅವ್ರ ಅನ್ನ ನೆನೆಸ್ಕೊಂಡಿದ ನಂಗೆ ಈ ಮನಸ್ಸಿಗೆ ಒಂಥರ ಸಂತೃಪ್ತಿ ಆಗುದಿಲ್ಲ.
ಹಾ ಹಾ
ನಂತರ ಅವ್ರನ್ನ ನೆನಸ್ಕೊಂಡು ನಾನ ಏನೇ ಕಾರ್ಯಹಾರ ಮಾಡುದು ಅದರಲ್ಲಿ ನನಗೆ ನಷ್ಟ ಅನ್ನೋದಿಲ್ಲ ವಿಫಲ ಅನ್ನೋದಿಲ್ಲ ಅದರಿಂದ ನನ್ನು ಮೇಲುಗೈ ಸಾಧಿಸ್ತಾನ ಇದೀನಿ ಇಲ್ಲಿವರೆಗೂ ಹಾ
ಹೌದು ಹ್ಮ.
ನನಗಂತ
ಅಂದ್ರೆ ಒಂಥರ ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ನಾವ್ ನಾವ ಅಂದ್ರೆ ಏನೆ ಕಾರ್ಯ ಮಾಡವಾಗ ಹೂ ನಾವು ಮೊದಲ್ಲ ನಂಬಿಕೆ ಅನ್ನೋದ ಇರ್ಬೇಕು ಅದು ಆಗುತ್ತೋ ಬಿಡುತ್ತೋ ಅದು ಅದು ಮುಂದಿಗ್ ಬಿಟ್ಟ ಟ್ಟಿದು ಆದ್ರೆ ಮೊದಲ ನಂಬಿಕೆ ಅನ್ನೋದ ಇದ್ರೆ ಅದು ಹೆಂಗ ಆದ್ರೂ ಆಗ್ಲಿ ಹಾಗೆ ಆಗುತ್ತೆ.
ಹೌದ ಹೌದ ಖಂಡಿತ.
ನಮಗೆ ನಮ್ಮ ಹಣೆಯಲ್ಲಿ ಅದಂತ ಇದೆ ಅಂತಂದ್ರೆ ಅದ ಆಗೆ ಆಗುತ್ತೆ. ಅದ್ ಆದ್ರೆ ನಾವು ಮಾಡೋ ಪ್ರಯತ್ನ ಅನ್ನೋದ್ ಮಾಡಲೇ ಬೇಕಲ್ಲ ಅ ಮಾಡದಿರಾನೇ ನಾವು ಹಿಂಗದಾಗಿಲ್ಲ ಅದಾಗಿಲ್ಲ ಅನ್ಕೋಳಕ್ ಹೋಗ್ಬಾರ್ದ. ಹೂ ಆಗುತ್ತೆ ಈ ಒಂದಲ್ಲ ಒಂದ್ ದಿನ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ಏನೋ ಒಂದ. ಪ್ರಯತ್ನ ಮಾಡ್ತಾ ಇರ್ಬೇಕ ಅಸ
ಹೌದು?
ಹೌದು?
ಮತ್ತೆ ಇನ್ನ ನನಗಿನ್ನ ಜೀವನದ ಆಸೆ ಎಂದ್ರೆ ಅಲ್ಲಿ ಬ್ರಹ್ಮೋತ್ ಉತ್ಸವಗಳು ಒಂಟಾ ಒಂದು ನಡೆಯುತ್ತೆ ಒಂದು ತಿಂಗಳೇನು?
ಅದು ಯಾವಾಗೂ ಕೇಳಿದ್ದೆ ಆ ಈ ಅಕ್ಟೋಬರ್ ತಿಂಗಳಲ್ಲೂ ಇಲ್ಲಾ ನಾ ಆ ಈ ಈ ತಿಂಗಳಲ್ಲಿ ಅಂದ್ರೆ ತುಂಬಾ ತುಂಬಾ ರಶ್ ಇರುತ್ತಂತೆ. ಆ ಆ ಸಮಯದಲ್ಲಿ.
ಸರ್ ಹೌದು ಅಂದ್ರೆ ಅದ ದು ಒಂದು ಎರಡು ದಿನದ ಕಾರ್ಯಕ್ರಮ ಅಲ್ಲ ಅದು ಇಪ್ಪತ್ತು ದಿನಗಳ ಇಲ್ಲ ಹದನೈದು ದಿನಗಳ ಕಾರ್ಯಕ್ ಕ್ರಮಂತೆ.
ಹೌದು ಅಂದ್ರು ಪ್ರತಿ ದಿನಾನೂ ವಿಶೇಷ
ಹೌದು ಒಂದೊಂದು ದಿನ ಒಂದೊಂದು ಆತರ ಚೆನ್ನಾಗಿ ಮಾಡ್ತಾರೆ. ಆ ಸಮಯದಲ್ಲಿ ಒಂದ್ ಸಲ ಭೇಟಿ ನೀಡಿ ಎಷ್ಟೇ ಕಷ್ಟ ಆಗಲಿ ಅವಾಗ ಸ್ವಲ್ಪ ದರ್ಶನ ಬಾಗಿ ಪ ಡಕೋಬೇಕು ಅಂತ ಆಸೆ ಇದೆ ಸದ್ಯಕ್ಕೆ ಆ ಅವಕಾಶ ನನಗ ಇನ್ನು ದೇವ್ರ ಕೊಟ್ಟಿಲ್ಲ ನೋಡೋಣ ಮುಂದೆ.
ಹೌದ ನಂಗು ನಂಗೆ ಅಂದ್ರೆ ನಾನ ಹುಟ್ಟು ಹುಟ್ಟ ಹಬ್ಬದ ದಿನ ಆ ಆ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಆಸೆ ಇದೆ ಏನ್ ಆಗುತ್ತೋ ಹ
ನೋಡೋನಾ ನಾವ್ ಅನಕೊಂಡ ಅಂಗ ಏನ್ ಹಾಗಲ್ಲ ಅಂತ. ಅಲ್ಲಿ ಅವರ ದೇವರ ಒಂದು ಕರುಣೆ ಕೊಟ್ರೆ ನಾವು.
ಹೌದ ಹೌದ ಸರಿ ನಾನ್ ನಿಮ್ ಮತ್ತೆ ಮಾಡ್ತೀನಿ. ಸರಿ ಆ ಶುಭರಾತ್ರಿ.
ಶುಭರಾತ್ರಿ.
ಹು